ಯ್
ಹಾ ನಮ್ ಕೆಡ್ ನಮ್ಗೆ ಕೇಳಿಸ್ತೈತೆ
ಹ್ಮು ಹೇಳಿ ಹೇಳಿ ಸೂರ್ಯ ಕೇಳ್ತೀದ್ರು ಹ್ಮು
ಹ್ಮು ಹಂಗಂತ ಹೇಳಿದ್ಮೇಲೆ ಇನ್ನೇನ್ ಮಾಡಕಾಯ್ತದೆ ವುಡ್ಲ್ಯಾಂಡ್ ತಕೋಬಿಡು ಅಂತ ಹೇಳ್ ಇನ್ನೊಬ್ರು
ಹಾ
ಉಡ್ಲೆಂಡ್ ಅಂದ್ರೆ ಅದ್ ನಾನ್ ಹೇಳಿಲ್ವ ಅಂದ್ರೆ ಹಿಂದೆ ಬೆಲ್ದ್ ಇರ್ಬೋದ್ರು ನಿಂಗೆ
ಹಿಂದೆ ಬೆಲ್ಟ್ ಇರ್ಬಾರ್ದು
ಮುಂದ್ ಎರಡು ಮಾತ್ರ ಹಿಂಗೆ ಹಿಂಗೆ ಸಿಂಪಲ್ ಆಗಿರ್ಬೇಕ್ ಬೆಲ್ಟು
ಹ್ಮು
ಅಂದ್ರೆ ಫಾರ್ಮಲ್ಸ್ ಗಾಗ್ಬೇಕು ಪ್ರತಿ ಒಂದುಕ್ಕು ಆಗಬೇಕು ಅಂತ ನೋಡ್ತಾ ಇದೀನಿ
ಹ್ಮು
ಅದು ಅವ್ರು ಹೇಳಿದ್ ಬರೀ ಫಾರ್ಮಲ್ಸು ಸುಮ್ನೆ ಲುಕ್ಕ್ ದುಡ್ ಜಾಸ್ತಿ ಅದು ಎರಡುವರೆ ಸಾವಿರ ಎನೊ ಇರುತ್ತೆ ವುಡ್ ಲ್ಯಾಂಡು
ಹೌದು
ಹ್ಮು ಚೆನ್ನಾಗಿರುತ್ತೆ ಬ್ರಾಂಡೆಡು
ಬ್ರಾಂಡ್ ಚೆನ್ನಾಗಿರುತ್ತೆ ವುಡ್ ಲ್ಯಾಂಡು
ಹ್ಮು ಮತ್ತೇನ್ ಎರಡುವರೆ ಸಾವಿರ ತಗೋಬ ತಗೊಳಕ ಆಗುತ್ತ ಇವಾಗ ದುಡ್ಡಿಲ್ಲಾ ನನ್ನ ಹತ್ರ ಸಾಕ್ ತೌಸಂಡ್ ಗಿರೋದೆ ಕೆಲ್ಸು ಗಿಲ್ಸು ಹೋಗ್ಬೇಕು ಅಂದ್ರೆ ಸಾಕು ಅಂತ ನಾ ಅನ್ಕೊಂಡೆ
ಹ್ಮು
ಹ್ಮ್ ಇನ್ನೇನ್ ಮಾಡಕತದೆ ಅದನ್ನೇ ತಗಳವ ಬಾಟ ಅನ್ಬಿಟ್ಟು ಅನ್ಕೊಂಡು ನಾನ್ ಚೆಕ್ ಮಾಡ್ದೆ
ಹ್ಮು
ಆ ತರ ಅಂದ್ನಲ್ಲ ಆವಣ್ಣ ಅದಕ್ಕೆ ನಾ ಸುಮ್ನೆ ಕುತ್ತಿದ್ ಇನ್ನೇನ್ ನೂರು ರೂಪಾಯ್ ವಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಯ್ತಿತ್
ಹ್ಮು ನೀ ಮುಂಚೆನೆ ನೋಡ್ಕೋಬೇಕಲ್ವಾ
ಮುಚ್ಚೆ ನಾನ್ ನೋಡ್ದೆ ಅದು ನಾನೇನ್ಕೊಂಡೆ ಅಂದ್ರೆ ಅಮೌಂಟು ನನ್ ಮೊಬೈಲ್ಗೆ ಬರ್ ಗೊತ್ತಾಗ್ನಿಲ್ ನಂಗೆ
ಹ್ಮು
ನಾ ಯಾವಾಗ್ ಬೇಕು ಅವಾಗ ಯೂಸ್ ಮಾಡ್ಕೊಬಹದು ಅನ್ಕೋಟ್ಟಿದ್ದೆ ಅದನ್ನ ಆ ಪುನಃ ಸ್ಲಿಪ್ ತರ್ಡ್ ತಗೊಂಡ್ರೆ ಯೂಸ್ ಮಾಡ ಅಂದ್ರೆ ಸಿ ಸ್ಲಿಪ್ಪರ್ ತಗೊಂಡ್ರೆ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೋಬಿಟ್ಟಿದೆ
ಸ್ಲಿಪ್ಪರ್ ತಕೊಂಡ್ರೆ ಮಾತ್ರ ಯೂಸ್ ಮಾಡ್ಕೊಬೇಕು ಅಂತಾನ ಆದ್ರೆ ಅದು ನೀವು ರಿಜಿಸ್ ಚ್ಚಾಗಿ ಇದ್ ಮಾಡಿದ್ರೆ ನಿಮ್ಗೆ ಯಾವ್ದ್ರಲ್ಲಿ ಕ್ಯಾಶ್ ಬ್ಯಾಕ್ ಸಿಗೋದು ನಿಮ್ಗೆ ಫೋನ್ಪೇ ವಾಪಸ್ ಅಕೌಂಟ್ಗೆ ವಾಪಸ್ ಹಾಕೋರಾ
ಹಾ ವಾಪಸ್ ಹಾಕೋರು ಅನ್ಸುತ್ತೆ ಆ ವ ವಾಪಸ್ ಹಾಕೋರು
ಹಾ
ಹಾ ನೂರು ರೂಪಾಯಿ ವಾಪಸ್ ಹಾಕೋರುನ್ ಫಸ್ಟೇ ಜಿಸ್ಟರ್ ಆಗಲ್ವಾ ಹೂ ನಾನ್ೋಡಿರ್ಿಲ್ಲ ಅಂದ್ರೆ ನಾನ್ ಅನ್ಕೊಂಡಿದ್ದೆ ಅಲ್ಲೇ ಹೋಗಿ ಕೊಪ್ಪನ್ ಕಡುಪನ ಇನ್ನೊಂದು ಸ್ೀಪರ್ ತಗೋಬೇಕು ಅದ ಆತರ ಅನ್ಕಬಿಟ್ಟಿದೆೆ ನಾನು ಅಲ್ಲಿ ನೋಡಿದ್ರೆ ಹಂಗಿಲ್ಲ ಹಂಗೈತೆ
ಹೂ ಹಿಂಗ ಹೋಗೋಯತೆ ಅಲ್ಲಿ
ಹೂ ಏನ್ ಮಾಡಕ್ ಇದರಿ ಇನ್ನೇನ್ ಮಾಡಕ್ ಆಗ ನಮ ಸುಮ್ ಇನ್ನುನೂರು ರೂಪಾಯಿ ತಾನೆ ಟೈ್ಏನ್ರುೋದಾಗ ಇೊಂದ್ಸತಿ ಏನಾರ ಸಿಕ್ಕಿದ್ರೆ ಒಲ್ಲ ಫಸ್ಟ್ ರಿಜಿಸ್ಟ ೈಮ ಅಲ್ಲಿ ಬಂದಾಗ ಮಾತ್ರ ಬರಲ್ಲ ಒನ್ಸತದು ಆಮೇಲೆ ಬರಲ್ಲ
ಫಟ್ ಟೈಮ್ ಮಾತ್ರ ಈಗ ಆಲ್ರೆಡಿ ರಿಜಿಸ್ಟರ್ ಆಗ ಹೋಗಿದ್ರಾ
ರಿಜಿಸ್ಟರ್ ಆಗಿಲ್ಲಲ್ಲ ನಾನ ನಿನ್ನವೆ
ಹ ಮತ್ತೆ ನೆಕ್ಸ್ಟ್ ರಿಜಿಸ್ಟರ್ ಆದಾಗ ಬರ್ತದೆ ಬಿಡಿ
ಎಷ್ಟು ಜ ಇಷ್ಟು ಆಗತ್ತೆ ನೋಡ್ಕೋಬೇಕು ಅವಾಗ
ಇಲ್ಲ ಬಂದೇ ಬರ್ತದೆ ನೆಕ್ಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಆದಾಗ
ಹಾ
ಬರ್ತದೆ ನೋಡಿ ಟ್ರೈ ಮಾಡಿ ನೆಕ್ಸ್ಟ್ ಯಾವತರ ಸ ಚಪ್ಪಲಿ ತಗೋಬೇಕು ಸ ಚಾಪ್ಲಿ ತಗೋಬೇಕು ಅಂತಿದ್ದೀರಾ
ಅಂತ ನಾವು ಬಾಟ ಬಾಟ ಅನ್ಕೊಂಡಿದೀವಿ ಬಾಟ ತಗೋಬೇಕು ಅಂದಕೊಂಡೀವಿ ನಾವು
ಹಾ
ಅದಕ್ಕೋಸ್ಕರ ಇನ್ನನೇನ್ ಮಾಡಕ್ೈ್ತಲ್ಲ ಅನ್ಬಿಟ್ಟು ಎಗ್ ತಾವ ಜನ ಇರತ್ ಅದೇ ಲುಕ್ ಹಕ್ಕು ಸ್ವಲ್ಪ ಕ್ಯಾಾಸುವಲ್ ಆಗಿ ಐತೆ ಆದ್ರೆ ವಾಟರ್ ಪ್ರ್ರೂಫ್ ಅಲ್ಲ
ಹ್ಞೂ ವಾಟರ್ ಪ್ರೂಫ್ ಬೇಕಾ
ಹ ನಮ್ದ್ ವಾಟರ್ ಪ್ರೂ್ ಬೇಕು ವಾಟರ್ ಪ್ರೂಫ ಕೇಳ್ರೆ ಲುಕ್ ವಾಟರ್ ಪ್ರೂಫ್ ಎರಡ್ ಕೇಳಿದ್ರೆ
ಸಿಗಲ್ಲ
ಹಾ ದುಡ್ಡು ಜಾಸ್ತಿ ಐದು್ ವರ್ಷರ ಇಷ್ಟ ಹ ಆಗಿಬಿಟ್ ಐತೆ ಇವಾಗ ನಾವೇನ್ ಮಾಡಕಯ್ತದೆ ನು ಸ
ಹಾ
ನಾವೇನ್ ಮಾಡಕಾಯತಿದೆ ಅಂಗ್ರೆ ಸುಮ್ ಆಗೋದೆ
ಇನ್ನೇನ್ ಮಾಡಕ್ ಆ್ತದೆ ಯ್ರ ಈಗ ಈಗ ವಾಟರ್ ಪ್ರೂಫ್ ಇಲ್ವಲ್ಲ ಈಗ ಏನ್ ಮಾಡ್ತ ಸ್ತ್ರರಿಗಮತ್ತ
ಇವಾಗ ಹದ್ನೇ ತಗಳ ಸಿಂಪಲ್ ಆಗಿ ಯಾವ್ದ್ರರು ಇನ್ನೊಂದು ಹಂಡ್ರೆಡ್ ರುಪೀಸ್ ಯಾವ್ದಾದ್ರು ಬೇರೆ ಇನ್ಯ ತಗದು ತಿರ್ಗಡಕ್ಕೆ ಅದ ಯಾವದರ ಮಾಮೂಲಿ ಹ ಫೋನ್ ಕೆಲ್ಸಕ್ಕೆಿವಲ್ಸಕ್ಕೆ ಹೋಗರ ಹಾಕ್ ಹೋಗಲ್ಲ ಅನ್ಕೊಂಡಿದಿನಿ ಇವಾಗ
ಹಾ
ಇನ್ನೊನ್ ಮಾಡಕೈತೆ ಅಹ
ನೀ ಏನ್ ಮಾಡಕ್ಕಾಗಲ್ಲ ಬಿಡು
ಹ್ಮ್
ಸಿಂಪಲ್ ಆಗಿ ಇರೋದನೇ ತಗಳಿ ಏನೇಏನ್ ಮಾಡ್ತೀರಾ ಈಗ ಸ್ವಲ್ಪ ದಿನದ ಮಟ್ಟಿಗೆ ಈ ಕೆಲ್ಸ ೋಗವರ್ಗ ಸಿಂಪಲ್ ಆಗ ಇರೋದನ್ನ ಹಾಕೊಂಡು ಹತಿರ್ಗಾಡಿ
ಅಷ್ಟೇ ಹೇಳ ಅದು ಸ್ವಲ್ಪ ಕಿತ್ತ ಊಟ ಇದೆ ಏನಾಗೈತೆ ಎಲ್ಲಾ ಉದುರುತೈತೆ
ಕತ್ತಬುಟ ಆಯ್ತಾ
ಯಾವ್ದದು ಕಿತ್ತೋಗಿಲ್ಲ ಚಪ್ಪಲ್ ಕಿತ್ತೋಗಿಲ್ಲ ಮೇಲ್ಗಡೆ ಕಲರ್ ಶೈನಿಂಗ್ ಕೊಟ್ಟಿರ್ತರ ಗೊತ್ತ ಮತ್ತ ಮೇಲ್ಗಡೆ ಶೈನಿಂಗು
ಹಾಂ
ಅದು ಏನಾಗಬಿಟ್ಟೈತೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಶೈನಿಂಗ್ ಅದು ಅದು ಬಣ್ಣ ಬಣ್ಣ ಹಚ್ಚಿ ಇರ್ತಾರಲ್ಲ ಮೇಲ್ಗಡೆ ಪಟ್ಟಿತರ ಅದು ಕೊಟ್ಟವ್ರೆ ಕಾಲುಗ ತಡ್ಕೊೊಳ್ಳುತ್ತೆ ಅಲ್ಲ ಒಂದ ಚೂರು ಕಿತ್ತೋಗಿಲ್ಲ ಮಾತ್ರ ಮೇಲ್ಗಡೆದು ನೀರ ಹಾಕಿ ಎಡೀಿತೈತೆ
ನೀರ್ ಹಾಕಿ ಅಡಿತಾಯ್ತಾ
ಹಾ ಅದೊಂದೇ ಅಭಚರ್ ಾನು ಇಲ್ಲ
ಹ್ಮ್
ಎಲ್ಲಾ ಚೆನ್ನಾಗಿತ್ತು ಸ್ಲಿೀಪ್ಪರ್ ಮದ್ರಾ ಇನ್ನು ಒಂದ್ ವರ್ಷ ಕರೆಕ್ಟ್ ಎರಡು ವರ್ಷ ಹಾಕ ಹೋಗ್ಬಹುದು ಎರಡು ವರ್ಷ ಕರೆಕ್ಟ್ ಆಗ ಹಾಕಬಹುದು
ಹೌದಾ
ಹ್ಮ್
ಹ್ಮ್
ಆದ್ರ ಹಂಗ
ಒಡ್ರೆ ಇನ್ನುೂ ಕಂಡೀಷನ್ ಚೆನ್ನಾಗ ಐತೆ ಆ ಮೇಲ್ಗಡೆ ಸ್ಟಿಕ್ಕರ್ ಎಲ್ಲಾ ಹಡ್ಕೊಂಡ್ ಬಂದ್ಬಿಟ್ಟೈತೆ ಅಷ್ಟೇ
ಅಂದ್ರೆ ಕೆಲ್ಸ ಮಾಮೂಲಿ ಬೇರೆ ಗದೆ ಗದೆ ಕೆಲ್ಸಕ್ ಮಾತ್ರ ಒಳ್ಳೆ ಬಡದಟ ಹೆಂಗಾರ ಹಾಕ ಹ್ಬೋದು
ಹಾ
ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ರೋಡ್ಲ್ಲಿ ಸ್ವಲ್ಪ ಹಿಂಸ ಹ್ಮ್ ರೋಡ್ಲ್ಲಿ ಸ್ವಲ್ಪ ಹಿಂಸೆ ಆಗುತ್ತದೆ ಮಳೆಗಾಲಕ್ ರೋಡ್ ಅಲ್ಲಿ ಕಾಲ್ ಮಾಡುದ್ರೆ ಆ ಕಡೆ ಕ ಕಡೆ ಎಳತದೆ ಅದೊಂದು ಜಾರತ್ತೆ ಮೇಲೆ
ಹೌದಾ
ಕಲ್ ರೋಡಲ್ ಏನಾಗಲ್ಲ ಕಲ್ ಮಿಕ್ಸ್ ಆಗಿರೋದ್ರಲ್ಲಿ ಮಾಮೂಲಿ ಮಣ್ಣಿರು ತ್ತಲ ಫುಲ್ ಕೆಂಪು ಮಣ್ಣು ಕಟ್ಟೆ ಮೇಲ್ ಜಾರತ್ ಅದು ಜಾರತ್ತ
ಹ್ಮ್
ಹಾ ಅ್ ಬಿಟ್ರಿ ಇನ್ೇನಿಲ್ಲ ಹಿಗೆಲ್ಲ ಚೆನ್ನಾಗೈಐತಿ
ಹಾಂ
ಹ ಅದು ಇದು ಪೂಮಾ ಇದು ಏಳ್ನೂರು ರೂಪಾಯಿ ತಕೊಂಡಾಗ ಅವನ್ ಎಂಟನೂರ್ ಹೇಳ್ತ್ದ ಎಂಟುನೂರ ಒಂಬೈನ ಒಂಬೈನೂರು ರೂಪಾಯಿ ಉಲ್ಟ ಇದದ
ಹ್ಞೂ
ಹ ಅದ ಬ್ಲ್ಯಾಕ್ ಇದು ಅಂಗಡಿಲ್ಲ ತಕೊಂಡೆ ಇದು ವಾಟರ್ ಪ್ರೂಫ್ ಪಾಪಾ ಇತ್ತಕ್ಕೋ ಎಲ್ಲಕ್ಕೂ ಸರಿ ನೀರ್ಗೂ ಹಾಕ್ಬೋದು ಪ್ರತಿಯ ಒಂದಕ್ಕೂ ಹಾಕ್ಬೋದು ಅಂದ ಅದು ವಾಟರ್ ಪ್ರೂಫಲ್ಲ ಅಂದ ಒಂದ ಹಾ ಅದ್ಕ ಆಯ್ತು ಇದದ್ೇ ಕುಡಿಯಣ ಅಂದ್ಬಿಟ್ಟು ಅದ್ೇ ಇಸ್ಕೊಂಡು ವಾಟರ್ ಪ್ರೂಫ ಪ ಇಸ್ಕೊಂಡೆ ಅದೇ ಮೇಲ್ಗಡೆ
ವಾಟರ್ ಪ್ರೂಫ್ ತಸ್ಕೊಂಡಾ
ಹ ಅದಮ್ಮೇಲ್ಗಡೆ ಅದು ಎಡೀತೈತೆ ಹಲ್ಲ
ಕಡ್ಕೊಂಡ್ ಬರ್ತಾೈತೆ
ಹ್ಮ್
ಒಂಥರ ಮೇಲ್ಗಡೆ ಒಂಥರ ಪ್ಲಾಸ್ಟಿಕ್ ಇದಿ ಇರುತ್ತಲ್ಲ ಅದಾ
ನಾ ಆಮೇಲೆಗಡೆ ಪ್ಲಾಸ್ಟಿಕ್ ತರ ಇರುತ್ತಲ್ಲ ಅದು ಅದೇ ಹಡ್ಕೊಬತಿರಸವ ಸ್ವಲ್ಪ ಸ್ವ ಸ್ವಲ್ಪ ನೀರ್ ಜಾಸ್ತಿ ಯೂಸ್ ಮಾಡ್ತೀನಿ ಆಮೇಲೆ ಬಿಸ್ಲಾಲ್ ಬಿಡ್ತಿನನ ಅಲ್ಲಾ ಜಾಸ್ತಿ ಒಣಗೋಗೈ್ತೆ
ಹಾಂ ಏಟ್ಗೋ ಅದಕ್ಕೂ ಕಿತ್ಕೊಂಡು ಬರ್ತೈತೆ ಹಡ್ಕೊಂಡು
ಹಾ.
ಹ್ಮ್.
ಇದೇಏನು ಮಾಡಕ್ಕ ಆಗಲ್ಲ ಇನ್ನು.
ಸರಿ ಸರಿ ಸರಿ ಸರಿ ಹಾ ಇನ್ನೇನ್ ಮಾಡಕ್ೈತದ ಬಿಡಿ ಈಗ ಈಗ ಇನ್ನ ಬಾಳಗ ಬರುತ್ತಲ್ೋ ಇನ್ನ ಸುಮಾರು ದಿನದವರ್ಗೂನು
ಹ್ಮ್ ಬಾಳ್ಗೆ ಬರುತ್ತೆ
ತಲೆ ಕಡಸ್ಕೊಬೇಡಿಬೇಡಿ
ಹ್ಮ ಏನ್ ಮಾಡಕ್ಕ ಆಗಲ್ಲ ಅಷ್ಟೇ
ಹ್ಮ್
ಇೇನ ಇಲ್ಲಿ ನೀರು ಇಲ್ಲಮೇಲೆ ಮುಳಗ
ಹ್ಞೂ ಸರಿ ಅವ್ರು ಮಾಧಸ್ವಾಮಿವರಲ್ಲಿ ಕಾಣಿಸ್ತಾ ಇಲ್ಲ
ಹ ಅವರು ಅದೇಾಗ ನರಸೀಂಪುರಕ್ ಹೋಗೋ್ರೆ
ಹಾ ಹಾ ಇವರು
ಅವರು ಗದ್ದೆೆಗೆನ ಹೋಗೋ್ರ ಅವರು ಉದ್ದಾಕಿದ್ರಲ್ಲ
ಹೌದು ಕ್ಲಿಯರ್ ಉದ್ದು ಬಂತ ಹೆಂಗೆ
ಹಾಕೋ್ರ ಏನ ಗೊತ್ತಿಲ್ಲ ಹ್ಮ ನ ನೇನು ಹೋಗಲ್ಲ ಅಲ್ಲ ಗಂಟಷ್ಟ ದೂರ ಅವ್ರ ಇವಾಗ ಹೋಗಿದ್ರಲ್ಲ ಟ್ರಿಪ್ ಎಲ್ಲ ಜನ ಮುಗಿಸ್ಕ ಬಂದವ್ರೆ
ಅಂದ್ರೆ ಏನ್ ಏನ್ ಮುಗಿಸಸ್ಕೊ ಬಂದವ್ರ ಅಂತ ಏನ್ ಮುಗಿಸ್ಕ ಬಂದವ್ರ.
ಟ್ರಿಪ್ ಟ್ರಿಪ್ಪು.
ಹ ಟ್ರಿಪ್ ಮುಗಿಸ್ಕೊಂಡ ಬಂದ್ರು ಹೌರು. ಹ್ಮ್ ಚೆನ್ನಾಗಿತ್ತಂತ ಟ್ರಿಪ್ ಏನ್ ಹೇಳಿದ್ರು.
ಹ್ಮ ಚೆನ್ನಾಗ ಐತೆ ಟ್ರಿಪ್ಪು.
ಕೇಳಿಲ್ಲ ನಾನ್ ಅವ್ರಗ್ ಫೋನ್ ಮಾಡಿ ಕೇಳ್ಬೇಕು.
ಹ. ಬೇರೆ ಕಡೆ ಹಯ್ತೀವಿ ನಾವು ಬೇ ಹೊರ್ಗಡೆ. ಅಂತ ಹೇಳದ್ರಬ ನಾವ ಇನ್ನು ಇನ್ನೊಂದ್ ಪೆನ್ ಹ ಆಕ್ತೀವಿ ಅಂತ.
ಇನ್ನೊಂದು ಪ್ಲಾನ್ ಆತಾರ ಅ.
ಹಾ. ಆಯ್ತ ನನ್ ಮಾಡ. ತ ಹೋಗಿದ್ನ್ನಪ್ಪ ಇನ್ನಪನ ಹಕೊಂಡು ಅಂತ ಹೇಳ್ದ. ನೀನ್ ಬರ್ಬೇಕಾಯ್ತು ಅಂತಂದ್ರು.
ಏನಂತ ನಾವು ಬರ್ಬೇಕಾಯ್ತು ಅಂತ ಹ ಹೋಗಬೇಕಾಯ್ತು ಏನಕ್ಕೆ ಹೋಗ್ಲಿಲ್ಲ.
ಹಣೆ ಹಣೆ ಬರದಲ್ಲಿ ಬರ್ದಿರ್ಬೇಕು ಹೋಗಕ್ ಏನ್ ಮಾಡಕ್ ಆಗಲ್ಲದೆಲ್ಲಾ ಬರ್ದಿಲ್ಲ ನಮ್ಮ್ ಹಣೆ ಬರದಲ್ಲಿ.
ಮಣೆ ಬರ್ದಲ್ಲ ಅಕ್ರ ಬರಿೀಬೇಕು ಕ್ಕೂ ಹೋಗಿದ್ ಬರದಕಕ್ಕೆ ಟ್ರಿಪ್ ಹೋಗಿದ್ ಬರಕ್ಕು ಅಣೆ ಬರದು ಹಣೆ ಬರಕ್ಕು ಏನ್ೇ ಸಂಬಂಧ
ಇರ್ತವ ಏನ್ ಮಾಡಕ್ ಆಗಲ್ಲ ಪ್ರಾಬ್ಲಮ್ಗಳು ಏನು ಮಾಡಕ್ಕ ಆಗಲ್ಲ ನಾವು
ಇ ಏನ್ ಪ್ರಾಬ್ಲಮ್ ಹೇಳಿ
ಎಲ್ತ್ ಪ್ರಾಬ್ಲಮ್ ಗಳು ಅಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಆಗ್ಬಿಡುದು ಭಯ ಆಗ್ಬಿಟ್ಟಿದ್ದು
ಹಾ ಹ್ಮ್
ಹ್ಮ್ ಅದಕ್ಕೆ ಸುಮ್ನೆ ಏನ್ ಮಾಡಕಲ್ಲ ಅದೇ ಹಣೆ ದೇಣಂಬರ್ದಲ್ಲಿ ಬದಿರ್ಬೇಕು ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ ಆಗಲ್ಲ
ಹ್ಮ್ ಏನ್ ಮಾಡಕ್ ಆಗಲ್ಲ ಹೋಗ್ಲಿ ಬಿಡ ಇನ್ನೇನ್ ಮಾಡಕ್ ಾಯ್ತದೆ ಈ ಸತಿ ಇಲ್ಲ ಆತಾರೆ ಮೊಂದೊ ಸರ್ತಿ ಹೋಗವ್ರಿ ಅಷ್ಟು
ಹ್ಮ್ ಯಾರ್ ಜೊತೆ ಯಾರ ಹಯ್ತಾರ ಅವ್ರ ಜೊತೆ ಹೋಗ್ಬೇಕಷ್ಟೆ
ಹ್ಮ್ ನೆಕ್ಸ್ಟ್ ನೋಡೋಣ ನಾವು ಪ್ಲಾನ್ ಆಕ್ತೀವಿ ಎಲ್ಲಿಗ್ ಹೋಗ್ು ಅ
ಒಬ್ಬೊಬ್ರೆ ಹೋಗಂತೂ ಗೊತ್ತಿಲ್ಲ ಹೋದ್ರೆ ಬಸ್ಸಲ್ಲಿ ಹೋಗ್ಬೇಕಾಯ್ತದೆ ಟ್ರೈನ್ ಅಲ್ಲಿ ನೋಡ್ಕೊಂಡು ಟ್ರೈನ್ ಬುಕ್ ಮಾಡೋಕೊಂಡು ಸ್ವಲ್ಪ ಹೋಗಿ
ಟ್ರೈನ್ೇ ಬೆಸ್ಟ್ ಟ್ರೈನ್ ಬೆಸ್ಟ್ ಈ ಬಸ್ ಬಸ್ಗೆ ಮಕ್ಕಳಿಗೆಲ್ಲ ಅವ ಕೆಲ್ಗಿಂತ ಟ್ರೈನೇ ಬೆಸ್ಟ್
ಟ್ರೈನೇ ಬೆಸ್ಟ್ ಆದ್ರೆ ಯಾರು ಇರಲ್ಲ ಅಲ್ಲಿ
ಯಾರು ಅಂತಂದ್ರೆ ಯಾರ ಇರ್ಬೇಕು
ನೆ ಯಾರು ಮಾತಾಡೋರು ಇರಲ್ಲ ಗೊತ್ತಿರೋರು ಇರ್ಬೇಕು ಸ್ವಲ್ಪ
ಹೋದ್ರೆ ಆತರ
ಹ್ಮ ಸರಿ ನೆಕ್ಸ್ಟ್ ಮಾಡ್ತೀವಿ ನಾವು
ಹ್ಮ್